ಹಲೋ ನಮಸ್ತೆರೀ ನಮಸ್ಕಾರ್ರೀ
ಹಾ ಹಾ ಆರಾಮಲ್ರಿ
ಆರಾಮ್ ನೋಡಿರಿ ಸ್ವಲ್ಪ ಗಿಡಗಳು ಬೇಕಾಯ್ತುರೀ ಇಲ್ಲಿ ಅರಣ್ಯದ ಅರಣ್ಯ ಇಲಾಖೆ ಅಲ್ಲಿ ಗಿಡ ಕೊಡ್ತಾರಂತಲ್ರಿ
ಹ ಹೊಲ್ದ ಪಾಣಿ ಮೇಲ್ ಕೊಡ್ತಾರ್ರಿ ಅವು
ಮತ್ತೆ ಅವೇ ಗಿಡ ಸ್ವಲ್ಪ ಬೇಕದಾರಿ ಏ ನಮ್ದ ಒಂದು ನಾಕು ಐದು ಎಕ್ರೆ ಆದ್ರೆ ನಮ್ಮ ಎಲ್ಲಾ ಅಣ್ಣ ತಮ್ಮರು ಸೇರಿ ಸೇರಿದ್ರಾ ಎಲ್ಲರೂ ಎರಡ್ ಎರಡು ಎಕರೆ ಹೊಲ
ಹದಿನೈದು ಎಕ್ರರೀ
ಹಾ ನಮ್ಗೆ ಪಾಣಿ ಕಡಕ್ಕ ಅವ್ರ ಎಲ್ಲಸು
ಈ ಎಷ್ಟ್ರೀ ಒಂದ್ ಹದಿನೈದು ಏನ್ ಇಪ್ಪತ್ ಗಿಡ ಕೊಡ್ತಿರ್ಬೋದ್ರಿ ನಿಮ್ದು ಬಾಳ ಐತಲ್ರಿ ಜಾಸ್ತಿ ಐತ್ರಿ ಅಷ್ಟ ಎಕರೆ ಅಂದ್ರ ಹಾ ರಿ ಸಪರೆೇಟ್ ಸಪರೆಟ್ ಅವಏನ್ರಿ ನಿಮವು
ಹಾ ರೀ ನಾವ ಎಲ್ಲಾರೀ ನಮ್ಮ ಅಣ್ಣತಮ್ಮರು ಸೇರಿ ಅಷ್ಟು ಆತರೀ ಹಾರೀ ಅದಕ್ಕೆ ಸ್ವಲ್ಪ ಅದಿಕ್ಕೆ ಕೆೇಳಕ್ ಹಚ್ಚಿದ್ರರು ಗೊತ್ತಿರ್ತ ಸರ್ ಗ ಅಂತ ಹೇಳಿ
ಹ ಹೌದ್ರಿ ಅದೇ ಅದು ಏನ್ ಮಾಡ್ರಿ ಫಾರೆಸ್ಟ್ ಆಫೀಸ್ ರೀ ತಾಲ್ಲೂಕು ಅದು ಅರಣ್ಯ ಇಲಾಖೆ ಅಲ್ರಿ ಅಲ್ಲಿ ಒಂದು ನಿಮ್ ಪಾಣಿ ವೆರಿಫಿಕೇಷನ್ ಫಸ್ಟ್ ಅವ್ರಿಗೆ ಭೇಟಿಯಾಗ್ರಿ ಅವರು ಅವ್ರ ಅದು ಕೊಟ್ರಿ ಅಂತಂದ್ರ ಅವ್ರಇಂತ ದಿನ ಹೇಳ್ತಾರೀ ಒಂದ್ ಒಂದ ಮೂರ್ ನಾಲ್ಕ್ ದಿನ ಬಿಟ್ಟು ಬಾರ ಅಂತ ಹೇಳ್ತಾರೀ ಅವಾಗ ಅವಾಗ ಹೋಗ್ಕ ಕಿಷಿಕೊಂಡು ಗಿಡ ಯಾವ ಗಿಡ ಹಚ್ಚ ಬೇಕೆಂದು ಮಾಡಿರಿ
ಅಲ್ಲಿ ಯಾವ್ಯಾವ ಸಿಗ್ತದಿ ಸರ್ ಗಿಡ
ಅಲ್ಲಿ ನೋಡ್ರಿ ಅವು ನೀಲಗಿರಿ ಸಿಗ್ತಾವ್ರಿ ಮತ್ತ ಸೀತಾಫಲ ಸಿಗ್ತಾವ್ರಿ ಇವು ಹಣ್ಣನ್ ಗಿಡಗಳು ಸಿಗಲ್ರಿ ಆಲ್ಮೋಸ್ಟ್ ಹಿಂಗ್ ವಂಗೆಮರ ಮತ್ತ ಬೇವಿನ ಮರ ಮತ್ ಮಾವಿನ ಮರ ಇವನು ಇವೇ ಜಾಸ್ತಿ ಸಿಗ್ತವ್ರೀ
ಸಾಗೊನ್ ಸಿಗಲ್ಲಾನೆರಿ
ಏ ಸಾಗೋಣಿ ಸಿಗಲ್ರಿ
ಸಾಗೋಣಿ ಅದೇ ಅವಂತ್ರಿ ಈಗ ನಾವು ಕೇಳಿದ್ ಇನ್ನೊಬ್ರು ಕೈಲಿ ರೊಕ್ಕಕ್ ಕೊಡ್ತಾರಂತಲ್ರಿ ಫ್ರೀ ಕೊಡಲ್ಲ ಅಂತ
ಹೌದ್ರಿ ಅದನ್ನ ಕೇಳಲ್ರಿ ಅವ್ರಿ ಕೇಳ್ತನ್ ತಗೋರಿ ನಾವ ಒಂದ್ ಮಾತ್ ನಾನ ಅಲ್ಲಿ ಊರಾಗಿಲ್ರರಿ ನಾನ ಬೇರೆ ಕಡೆ ಬಂದನಿ ಸ್ವಲ್ಪ ಕೆಲ್ಸ ಅಂತ ಹೌದ ನಿಮ್ಗೆ ನಿಮ್ಗೆ ಯಾವ ಗಿಡ ಬೇಕ್ರೀ ಸಾಗುಣಿ ಬೇಕೇನ್ರಿ
ನಮಗೆ ಎಲ್ಲಾ ಸಾಗೋಣಿ ಏನ್ ಬೇಡರೀ ಒಂದ ಒಂದ ಇದ್ರರು ನಡಿತೀವಲ್ರೀ ಮುಂದೆ ಅದಕ್ಕೆ ಯೂಸ್ ಆತವ ಸಾಗೋಣಿ ಗಿಡ ನಮ್ಮ ಭೂಮಿ ಚೊಲೋ ಆದ್ರೆ ಕಡೆಗೆ ಸಾಗೋಣಿ ಗಿಡ ಚೊಲೋ ಬೆಳತೇವರೀ
ಚಲೋ ಬಬೆಳಿತಾಅಂದಿರಿ ಯಾವ್ದತ್ರಿ ನೆಲ
ನಂಬದು ಇದ್ಯಾವ್ ನೋಡ್ರಿ ಕಪ್ಪು ಮಣ್ಣು
ಇದು ಕಪ್ಪು ಕಪ್ಪಿಮಣ್ಣ ಕಪ್ಪಿ ಮಣ್ಣು ನಿಮ್ ಕಡಿ ಎರಿ ಅಂತಾರಲ್ರರಿ ಅದೇ ಆನ್ರರಿ ಎರಿ ಭೂಮಿ ಯ ಎರೆಯಾಗಾದ್ರೆ ಚೊಲೋ ಬೆಳಿತೇವ ತೋಕೋರಿ
ಏ ಅವು ಗಿಡ ಸರಿಲಿಲ್ಲ ರೀ ಎಲ್ಲಪ್ಪ ಗಿಡ ಇತ್ತಾವ
ಬೇಕಾಗ್ತಾವ್ತ ಸರಿ ನಿಮ್ಗೆ
ನಮ್ಗ ಒಂದ ಒಂದು ಅರವತ್ತು ಗಿಡ ಆದ್ರೆ ಆತವ್ರೀ ಸುತ್ತಾ ಸುತ್ತ ಸುತ್ತ ಒಟ್ಟಿಗ್ರಿ
ಹೌದ್ರಿ ನಾ ಏನ್ ಮಾಡ್ದೇರಿ ಆ ಸೈಡ್ ಈ ಸೈಡ್ ಅದು. ಅ ಬೆಳೆಗಳು ಬೆೀಳ್ತಿರಲ್ರರಿ ಅದು ಆ ಸೈಡ್ ಈ ಸೈಡ್ ಮಾಡ್ಕಸ ಸ್ಣ. ಬೆಳೆ ಬೆಳೀತಾರ ಆ ಸೈಡ್ ಈ ಸೈಡ್ ಗಿಡಗಳು ನಾಟನೆ ಮಾಡ್ತಾರ ಮಾಡ್ತೀವರಿ ನಾ.
ಹ ಎಲ್ಲರ ಸಾರ ಆ ತರ. ಮತ್ತು ನಮ್ಮ ಬಂದು ಪ್ಲ್ಯಾನ್ ಆದ್ರರಿ ಸ್ವಲ್ಪ ದಿನ ಬೋರೊಲಗೆಲ್ಲ ಹಾಕ್ಸ್ಬೇಕು್ರೀ. ಎಲ್ಲ ಬಾವಿ ತೋಡಬೇಕು ತೋಡಿ ಎಲ್ಲಿ ನಿಂಬಿಕಾಯಿ ಗಿಡ. ಜಂಪಲ್ದಾಣ ಗಿಡ ಏ ನೀರು ಆದ್ರರಿ. ನೀರ್ರಿ ಮತ್ತೆ ಇವರು ಬರ್ತಾರಲ್. ಇವರು ಯಾರು ಜಲಸಂಪನ್ಮೂಲ ಇಲಾಖೆಯಿಂದ. ಚೆಕ್ ಮಾಡ್ತಾರಲ್ರಿ ಅದು ಅವ್ರ ಕೈಲ್ಲಿ ಚೆಕ್ ಮಾಡ್ಿಸೀವ್ರೀ ಮೊನ್ನೆ. ಮತ್ತೆ ಅವರು ಸ್ವಲ್ಪ ಪಾಯಿಂಟ್ ಮಾಡ್ಯ ರೀ.
ಹಾ ಹಾ ಮಾಡ.
ಮಾಡ್ಿಸವ್ರಿ ಇನ್ನು ಮಾಡ್ಯ್ರಿ ಹಾಕ್ಸ್ಬೇಕ್ರೆ ಬರಲ್ಲ.
ಏನ್ ಏನ್ರರಿ ನಿಂಬೆ ತೋಟ ಮಾಡಕ ಮಾಡ್ಯಾರ ಏನ್ರರಿ.
ಹ ನಿಂಬಿದ್ದ ತೋಟ ರ ಮತ್ತೆ.
ಏ್ ಚಲೋ ಏ ನಡತ್ರಿ ನಿಂಬೆದ್ರ ಉತ್ತಮ ಆದಾಯ ಬಡತ್ರಿ. ಹ ಜಾಸ್ತಿ ಸೈಡ್ ನಿಂಬೆ ನಮ್ ಸೈಡ್. ಆಲ್ಮೋಸ್ಟ್ ಈ ಸೈಡ್ ನಿಮ್ ಕಡೆ ಬೆಳೆಯೋ್ ಕಡಿಮೆ ಬಿಜಾಪುರ್ ಆ ಸೈಡ್ ಜಾಸ್ತಿ ಆದ್ರಿ ಬೆಳೆದ ನಿಮ್ೇ ಗಡದ.
ಅದೇರ ಒಂದು.
ಚಲೋ ಉತ್ತಮ ಅದೇ ಚಲೋ ಆದ್ರಿ ಅದೇ ಅದ್ರ.
ಅದೇ ರೀ ಆಕಡೆ ಹೋಗಿ ಒಂದ ಹದ್ಿನೈದು ದಿನ ಹೋಗಿ ಅದೆಲ್ಲ ಹೆಂ ಹೆಂಗ್ ಬೆಳೆದು. ಅಕ್ಕು ಏನಿಲ್ಲ ಎತ್ತ ಅಂತೇಳಿ. ಹ ಅದೆಲ್ಲಾ ತಿಳ್ಕೊ್ ಬರ್ಬೇಕಂತ ಮಾಡವ್ರಿ ನಮ್ಗನ್ ಹೋಗೋದ ಆಗಿಲ್ಲ ರೀ ಇನ್ನು. ಹಾ ಅ ಕಡೆ ಹೋಗಿಂದ್ರೆ ಇದೆಲ್ಲ ತಿಳ್ಕೊಂಬಂದ ಮತ್ತೆ. ಮ ಮಾಡ್ಬೇಕು್ರೀ ಸುಮ್ ಸುನೆ ಮಾಡಿದ್ರ ಅಂತ ಆಗಲ್ಲ ತೋಟ.
ನಿಂಬೆ ತೋಟ ಎಷ್ಟ ಎಕರೆ ಮಾಡ್ತರಿ.
ಒಂದು ನಾಕೇಕ್ಕರೆ ಮಾಡಬೇಕು ಅಂತ್ ಮಾಡಿದೆ. ಎಲ್ಲಾ ಸೇರಿ ರೀ ಎಲ್ಲಾ ಸುಂದರ ದ ಎಕರಿ ಆಾಕ್ತೇವ್ರೀ.
ಅಷ್ಟೇ ಅನ್ರಿ ಅಂದ್ರ ನಡತತ್ತು ಅಂದ್ರೇನ್ ಹಿಂಗ ಉದ್ದನೇ ಹಿಂಗ. ಹೆಂಗ್ರೀ ಒಂದದ್ರಾಗ ನಿಂಬೆ ಗಿಡ ಮತ್ತುತ್ ದಾಳಿಂಬೆ ಹಾತೀರಿ ಅನ್್ರರಿ. ಸಪ್ರೇಟ್ ಸಪ್ರೇಟ್ ಅನ್ ಮಾಡ್ತರಿ. ಸಪ್ರೇಟ್ ಸಪ್ರೇಟ್ ರೀ. ಆಲ್ಮೋಸ್ಟ್ ನಾ ಬೇರೆ ಕಡೆ ನೋಡಿದ್ದೇರಿ ಒಂದಾದ್ರಾಗ ಹಿ್ ಬೆಳೆದಿದ್ರರು ಅದ್ ಕೇಳ. ಸರಿ ನಿಮ್ಗ.
ಎಲ್ಲರಿ ನಾವು ಸಕ ಸಪ್ರೇಟ್ ಮಾಡೋಕಂತ ಮಾಡೀವ್ರಿ ಎಲ್ಲ ಸ್ವಂದದ್ರಾಗ ಅದ್ರೆಮಲ್. ಅದ ಆತದ ಅಂತೇಳಿ ಮತ್ತುೆ ಇನ್ನಾನು ಹೋಗಿ ಕೇಳ್ತೀವಿ ರ ಅವ್ರಿಗೆ ಆ ಕಡೆ ಹೋಗಿ ನೋಡತೀವಿ ಮತ್ತ.
ಅದು ಅವು ಪಾಣಿಗಳು ರೆಡಿ ಮಾಡ್ರಿ ನಿಮ್ಮ್ ಅಣ್ಣ ತಂಬ್ರ ಅವಂತ. ತಿಳಿದ್ರಲ್ರಿ. ಹ್ ಪಾಣಿಗಳು ರೆಡಿ ಮಾಡಿದ್ರ ಅಂದ್ರ ಒಂದ್ಸಲ ಆದ್ರ ನಾನ್ ನಿಮ್ ಜೊತೆ ಫ್ರೀ್ನಿ ಅಂತಂದ್ರೆ. ಇಬ್ಬರು ಆಫೀಸ್ಗೆ ಬಿಟ್ಟೆ ಅಮ್ರಿ.
ಏನು ಅವರೇ ಬಂದು್ ಹಚ್ೋತಾರ ಏನ್ೀ ನಾವುಚ್ಚೇ ಪಕ್ಕ್ರ ಗಿಡ.
ಇಲ್ಲ ರೀ ನಾವೇ ನಾವೇ ಮತ್ ನಾವು ಗಾಡಿ ತಗೊಂಡ್ ಹಕೇಶನ್ ಗಿಡಗಳು ತೊಗೊಂಡ್ ಬರಕ್ರೀ ಅವ್ರ ಹೆಂಗ ಅಸ್ೇ. ಅರಿ.
ಹ ಹಾ ಅಂದ್ರ ನಾವು ತಾಲೂಕಿಗೆ ಹೋಗ್ಬೇಕೇನ್ೀ ನಮ ತಾಲೂಕಿಗೆ.
ತಾಾಲೂಕ್ ಗಂದ್ಿರ್ತರಿ ಅದು ಅರಣ್ಯ ಅದು ಫಾರೆಸ್ಟ್ ಆಫೀಸ್ ಅರಣ್ಯ ಇಲಾಖೆ ಅಧಿಕಾರಿಗಳದು ಅದು. ಒಂದೇ ತಾಾಲೂಕಿಗೆ ಒಂದೇ ಇರ್ತದ ರೀ.
ಆದ್ರೆ ಈಗ ಸ್ವಲ್ಪ ಈಗ. ಕೊಟ್ಟರು ಕೊಡ್ತಾರಂದೀ.
ಹಯ ಕೊಡ್ತಾರೀ ಹಂಗ ಹೆಂಗ ಕೊಡಲ್ರರಿ. ಮತ್ತ್ ನಮ್ಸಲ ಎಲ್ಲಾ ಹಳ್ಳಿವೇ ನಮ್. ಗಿಡ ಹೌದ್ರಿ ನಾಡ್ ಪರಿಸರ ಬೆಳೆಸ್ಬೇಕ್ರಿ ಬಸ್ ಹಸಿರೇ ಉಸಿರು ಅಂತ ಹೇಳೇರಿ ಯಾಕಂದ್ರ ಗಿಡ ಮರಗಳ ಇಲ್ದೆೇ ನಾವ್ ಇಲ್ಲರೀ ನಾವು ಯಾಕಂದ್ರರು ಪ್ರತಿಯೊಂದು ಮನುಷ್ಯ ಜೀವನ ಬದುಕ್ತಿರೋ ಉಸಿರಾಟದಿಂದ ಎಲ್ಲ ಉಸಿರಾಟ ಎಲ್ಲಾ ಮತ್ತ ಗಿಡ ಮರಗಳಿಂದ ರೀ ಯಾಕಂದ್ರು ಪರಿಸರಗಳ ನಾವವು ನಾಶ ಮಾಡ್ಕೊಂತ ಹೋದಂಗಿಲ್ಲಾ ನಮ್ಗೆ ನಮ್ ಉಳಿಗಾಲಲ್ಲ ರೇ ಆಲ್ಮೋಸ್ಟ್ ನಮ್ ಜೀವಿತ ಅವಧಿ ಕಡಿಮೆನೇ ಅಂತ ಅನ್ಕೋಬಬೇಕ್ರಿ ಯಾಕಂದ್ರ ಅದೇ ಅದಲ್ರರಿ ಹಸಿರಿ ಉಸಿರಿ ಅಂತಲ್ಲ್ರರಿ
ಆದ್ರೆ ನಮ್ ಕಡೆ ಉತ್ತರ ಕರ್ನಾಟಕ ಆದ್ರೆ ಈ ಕಡೆಗನ ಮಳೆ ಇಲ್ಲ ಏನಲ್ಲ ಸ್ವಲ್ಪ್ ಗಿಡ ಹಂಗೆ ಎಲ್ಲಾರೂ ಬಳಸಿದಾರ
ನಿಮ್ ಸೈಡು ಗಿಡಗಳು ನಾಟನೆ ಮಾಡಲ್ರಿ ಬರೀ ಗಿಡಗಳು ಕಡ ರಿ ಬ್ರೀ ಜನರಲಿ ಜಾಗೃತಿ ಇಲ್ರರಿ ಯಾಕಂದ್ರ ಹೌದು ಅರಣ್ಯ ಪ್ರದೇಶ ಇಲ್ರರಿ ಜನ್ ಅ್ರಲ್ಲಿ ಜಾಗೃತಿ ಇಲ್ರರಿ ಮೇನ್
ಜಾಗೃತಿ ಇಲ್ಲ ರೀ ಸರ್ ಯ ಊರಾಗಿಲ್ಲ ರೀ ಗಿಡ ಊರಾಗನ ಇಲ್ಲ ಅಡಿಯಾಗನ ಇಲ್ಲ ಎಲ್ಲಿ ಗಿಡನ ಇಲ್ಲ ಅಂತ್ರ ಎಲ್ಲಿ ಬರ್ತದ ರೀ ಮಳಿ
ಹ ಮಳೆಯಲ್ಲಿ ಬರ್ತ್ರಿ ಅದ್ರಕ್ಕದ್ರ ಎಲ್ಲಾ ಗುಡ್ಡಗಾಡು
ಗಿಡ ಬೇಡ ಬಳಸಿ ಶುದ್ಧ ಗಾಳಿ ಬರ್ತದ
ಶುದ್ಧ ಗಾಳಿ ಬರ್ತ್ರಿ ಅದ್ರಲ್ಲಿಂದು ಹ ಮುಂದಿನ ಳಿ ಈಗ ನಾವ ಉಪಯೋಗ ಆತ್ರಿ ಇ ಇದ್ದು ಗಿಡಗಳು ಮ ಮರಗಳು ಕಡಿಕಂತವಾದಂಕಲ್ಲಾ ಮಳೆಲ್ಲ ಎಲ್ಲಿ ಬರ್ತ್ರಿ ಆಲ್ಮೋಸ್ಟ್ ಅಂತರ ಎಲ್ಲಾ ಬೆಟ್ಟಗಳು ಅವೆಲ್ಲಾ ಒಡೆದ ನಾಶ ಮಾಡಕ ಕೊಡ್ತಾರೀ ಹಂಗಾಗಿ ಮಳೆನ ಬರಲ್ಲ ಈ ಕಡೆ ಬೆಳಿನ ವಳ್ಳಡ್ದಂಗಾಯ ಕೂಟ್ಟತರೆ
ಹಾಗಾದ್ರೆ ಬ್ಯಾಸಿಗೆ ನೋಡ್ರಿ ಸರ್ ಎಷ್ಟು ಬಿಸಿಲ ಸಲ್ತೆ
ಹಾ ಹೌದ್ರಿ ಅ ಜಾಸ್ತಿ ಹದ್ರಿ ತಂಪ ಇತ್ರಿ
ಆ ಕಡೆ ಬೆಂಗ್ಳೂರ್ಗ್ ಹೋಗಿದ್ದೀರಿ ನೊಂದ್ ಸಲ್ತ್ ಸರ
ಹಾ ರೀ
ಬೆ ಬೆಂಗ್ಳೂರು ಹೋಗಿದ್ದೀರಿ ಏನ್ ಗಿಡ ಏನ್ ಮರ ಎಲ್ಲರ ಮನೆ ಮುದ ಮನೆಗೆಲ್ಲ ಟೆರೆಸ್ ಮೇಲೆದ್ದ ಬಳ್ಳಿ ಬರೋ ಮರಗಳು ಅವು ಇವು ಏನ್ರರಿ ಆ ಕಡೆ ಎಲ್ಲಾ ಆ ತರ ನಂಬಲ್ಲಿ ಆದ್ರ ನಮ್ಗೆ ಏನ್ ಕೊರತೆ ರೀ ಮಳಿದ ಕೊರತೆ ಇಲ್ಲ ಗಾಳಿದ ಕೊರತೆ ಇಲ್ಲ ಯಾವ್ದೂ ಕೊರತಲ್ಲ ಊರು ತಂಪಿರ್ತದ ರೀ ಇಲ್ಲ ಏನ್ರಿ ಯಾವ್ದ ಗಿಡ ಬೆಳೆಸಲ್ಲ
ಹಾ ಹೌದೌದು ಏ ಬರೀ ಜಾಲಿ ಬೆಳತೇವ್ರಿ ಇಲ್ಲಿ ಯಾಕಂದ್ರು ಫಸ್ಟ್ ಆಫ್ ಆಲ್ ಎಜುಕೇಶನ್ ಶಿಕ್ಷಣ ಅದು ಗ್ರಾಮೀಣ ಮಟ್ಟದಾಗ ಅದು ತಿಳ್ಕೋದು ಅದು ಶಿಕ್ಷಣ ಅಂಬೋುದು ಎಲ್ಲ ಏನು ಹೊಟ ಅರಿವಿ ಇಲ್ಲ ರೀ ಒಟ್ಟ ಇನ ಆ ಶಿಕ್ಷಣ ಬಗ್ಗೆ ಅರಿವಿ ಇತ್ತದ ಅರಿವು ಡ್ಸ್ಬಕ್ರಿ ಅದೇಏನ್ ಮಾಡಕ್ರೀ ಅ ಪರಿಸರದ ಬಗ್ಗೆ ಬೀದಿ ನಾಟಕ ಸಮಾವೇಶ ದೊಡ್ಡ ದೊಡ್ಡ ಸಮಾವೇಶ ಸಮಾರಂಭಗಳು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿಕಂದು ಅದು ಏನೋನ್ ಸ್ಕಮ್ಗಳು ಜಾರಿಯತ ಹೋಗ್ರಿ ಹಂಗಾದ್ರ ಜನರಲ್ಲಿ ಹಳ್ಳಿ ಜನರಿಗೆ ಒರ ಪರಿಕಲ್ ನೆ ಬರ್ತ್ರಿ ನಾವು ಗಿಡಗಳು ನೆಡ್ಬೇಕು ಅದ್ರಲ್ಲಿ ನಮಗ್ ಉಪಯೋಗ ಆದ ಅದ್ರಲಂದ ಮಳೆ ಬೆಳಿ ಚೆನ್ನ್ ಬರ್ತದ ಅದ್ರಲಂದ ನಾವು ಬದುಕ್ತೀವಿ ಅನ್ನೋದು ಪರಿಕಲ್ಪನೆ ಗ್ರಾಮೀಣ ಮಟ್ಟದ ಜನ್ರಿಗೆ ಏದದ್ರನ್ನ ಇಲ್ರಿ ಅದು ಅದು ಬೆಳೆಸ್ತಕಂತ ಕೆಲ್ಸವನ್ ಮಾಡಬ್ರಿ ಆಲ್ಮೋಸ್ಟ್ ಗ್ರಾಮೀಣ ಮಟ್ಟದಾಗ ಹಾ ರೀ
ವರ್ಷಗಳೊಂದು ಮನೆಗೊ ಒಂದು ಗಿಡನ ಕೊಡ್ಬೇಕುರೀ ಸರ್ಕಾರ
ಏ ಕೊಡ್ಬೇಕಕ್ ಇದು ನಿಮ್ದು ಆ
ಹ ಸಾಪುರ ನೋಡಿ ಸರ್ ನಮ್ದ ಅದ್ ಎಕಡೆ ಆದ್ರೆ ಅಡ್ರೆಸ್ ನೋಡಿಲ್ರಿ ನಾವ್ ಅದು ಅದಕ್ಕೆ ಬಂದದ್ ಇವತ್ತ
ಅದು ಅಡ್ರೆಸ್ಸು ಇಲ್ಲಿ ಇದು ಪ್ರೆಸೆಂಟ್ ಈ ಶಾಪೂರ್ ಹೋಗ್ತಿರಲ್ರರಿ ಬೆಂಕ್ನಳ್ಳಿ ಅದು ನಿಯರ್ ಅಗ್ನಿಶಾಮಕ ಠಾಣೆ ಅದ್ರರಿ ಅಲ್ಲಿಂದ ಸೀದಾ ಲೆಫ್ಟ್ ತಗೊಂಡ್ ಸೀದಾ ಹೋದ್ರಿ ಅಂದ್ರೆ ಅಲ್ಲಿ ಬರ್ತ್ ಅದ ಅದು ಬಿ ಸಿ ಎಂ ಹಸ್ಟೆಲ್ ಬಾಜುನೇ ಅದ್ರೆ ಅಲ್ಲಿ ಅಲ್ಲಿ ಅಲ್ಲಿ ಅಧಿಕಾರಿ ಹ ಅಲ್ಲಿ ಅಧಿಕಾರಿ ದೇವಪ್ಪ ಅವರು ಅವ್ರ ಕೂಡಾನ ಬೆಳಿಗ್ಗೆ ಒಂದ್ಸಲ ಮಾತಾಡ್ತೀನಿ ತಗೋರಿ ಹಿಂಗ್ ಬೇಕಾಗಿ ಒಂತ್ರಿ ಗಿಡ ಬಳ ಅದು ಬೆಳಗ್ಗೆ ಹತ್ತು ಗಂಟೆ ಯಲ್ಲಿಂದ ಸಾಯಂಕಾಲ ಐದು ಗಂಟೆ ತನ ಆದ್ರೆ
ಹೌದೆ ಅದೇ ಸ್ವಲ್ ಹೊಲ ಕಡೆಗ ಹೋಗಿ ಮಧ್ಯಾಹ್ನ ಮೇಲೆ ಬಂದು ನಡೀದ್ದಿದೆನ
ಹಾ ನಡತೇ ತೋರಿ ಅಲ್ಲಿ ಅವ್ರು ಅದಿ ಚಕ್ಕರ್ಗಳು ದೇವಪ್ಪಾ ಅಂತಾರ್ ನೋಡ ಅವ್ರು ನಿಮ್ ಪರಿಚಯ ಇಲ್ಲೇನ್ರಿ
ಹ ಇಲ್ಲ ರೀ ಸರ್ ಅಕಡೆ ಹೋಗಿಲ್ಲ ನಾವು
ಹೋಗಿಲ್ರಿ ಅವ್ರ ದೇವಾಪ್ಪ ಸಾರ್ ಅವ್ರಂತ ಆರ್ರಿ ಅವ್ರಿ ನಾ ಬೆಟ್ಟೆ ಆಗ್ತನ್ ರೀ ಅವ್ರಿ ಹಾ ರೀ
ಗಿಡ ಹಿಂಗ ಕೊಡ್ತಾರ ಅಂತಂದ್ರಲ್ಲ ಅದಕ್ಕೆ ಸರ್ ಗೊತ್ತಿರನ್ ನಿಮ್ ಹಚ್ಚಿದರಿ ನಾವು
ಹೌದ್ರಿ ಇಸ್ ಕೊಡ್ತೀನ್ತಗ್ರಿ ಅವ್ರರು ಕೂಡ ನಾ ಮಾತಾಡ್ತಿನಿ ಒಂದ್ಸಲ ಬೆಳಿಗ್ಗೆ ಯಾಕಂದ್ರೆ ನಮ್ದು ಹ ವರ್ಜನ್ಲ್ ಹಯ್ಬೇಕ್ರಿ ಯಾಕಂದ್ರ ನಾವ ಪರಿಸರ ಪ್ರೇಮಿ ರೀ ಯಾಕಂದ್ರ ಆ ಎಲ್ರಿ ಅದ್ರ ಜೊತೆ ಅದು ಅದು ಪಾಣಿ ಯಾರ್ ಹೆಸರಲ್ಲಿ ಐತ್ರಿ ಅವ್ರದ ಒಂದು ಆಧಾರ್ ಕಾರ್ಡ್ ತಗೊಂಡ್ ಹೋಗಬೇಕ್ರಿ
ಅದೇ ನನ್ಗೆ ಅಂದ್ರೀ ಬಾಳ ಮಂದಿ ಗಿಡದ ಕೊಡಸ್ಯಾರ ಸರ ಅವ್ರಗ್ ಹತ್ ಅಂದ್ರೀ
ಇಲ್ರರಿ ನಮ್ಗ್ ಯಾಕಂದ್ರ ಪರಿಸರ ಅಂದ್ರ ಒಂಥರ ಪ್ರೀತಿ ರಿ ಗಿಡಗಳ ನೆೋದ್ರಿಂದ ಯಾಕಂದ್ರೂ ಒಂಂತರಾ ನಮ್ಗ್ ಯಾಕಂದ್ರೆ ಪರಿಸರ ಪರಿಸರ ಪ್ರೇಮಿ ರೀ ನಾವು
ಹೌದದ್ರ ನೋಡ್ತೇನ್ ಸ್ಟೇಟಸ್ ಅವವು ಎಲ್ಲಾ ಬಾಳ ಆಗ್ತಿರ್ತಿರಿ
ಏ ಯಾಕಂದ್ರೂ ಪರಿಸರ ಇಂತ ಮನಾರ್ ಜಾಸ್ತಿ ಅಲ್ ಮಾಡೀವ್ರಿ ನಾವು ನಾಳೆ ನಾಳೆ ಬಂದೆ ನಾನು ಬೆಳಿಗ್ಗೆ ಒಂದ್ಸಲ ಕಾಲ್ ಮಾಡಿ ನಮಗ ಬೆಳಗ್ ಒಂದ್ಸಲ ಸೋಕೂಡ ದೇವಪ್ಪ ಸವರ್ ಕೂಡ ಮಾತಾಡ್ತಿನಿ ಅನ ನಾಳ ಇಷ್ಟು ಕೊಡ್ತೀನಿ ಸರಿ ಸಾರ್
ಸರ್ ಖಂಡಿತ ಮಾಡ್ತೀನಿ ಸರ್
ಹಾ ಸರ್ ಓಕೆ ಸರ್ ಮಾಡ್ತರಿ ಹಾ ಸರಿ ಓಕೆ ಸರ್ ನಮಸ್ಕಾರಾರ್ ಇಡಮ್ರರಿ
ಆ ನಮಸ್ಕಾರ